ಹಲೋ ಹಾ ಹೇಳಿ ನಮಸ್ತೆ
ಹೇಗಿದಿರ ಹಲೋ
ಎನ ಚಿತ್ರ ನ ನಡ್ಬೇದಂತ ಕೊಟ್ಟಿದಿವಿ ನೀವು.
ನಾವು ಪರೀಕ್ಷೆ ಬರ್ದು ಮನೆಗೆ ಬಂದ್ವಿ ಈಗ.
ಹ ಹೌದಾ
ಹ್ಮ ಅರೇ ತುಂಬಾ. ಕಷ್ಟ ಇತ್ತು ತಲ್ ಹಾ ಹಾ ಓದಿದ್ವಿ ಅ. ಆದ್ರೆ ಓದಿದ್ ಯಾವ್ದು ಬಂದೇ ಇರ್ಲಿಲ್ಲ.
ಹ್ಮ. ಹ ಯಾರೀ ಅವ್ರು ನಾವು.
ಕ್ವಶನ್ ಪೇಪರ್ ಮಾಡಿರೋರೆ ಚೆನ್ನಾಗ್ ಮಾಡಿಲ್ಲ.
ಅದೇ ನಾನು ಅದ್ನೇ ಬೈದಿನ ಅನ್ಕೊಂಡೆ ನೋಡು. ಮಣಿ ಕೇಳಿದ್ರೇನೇ ಗೊತ್ತಾಗ ತಿದ್ದಿ ನಿ
ಹೌದು ಅಂದ್ರೆ ಪರವಾಗಿಲ್ಲ. ಜ ಪಾಸ್ ಆಗಬೋದು ಅಷ್ಟೇ.
ಒಹ್ ಹಂಗ
ಆ. ಮತ್ತೆ ಏನ್ ತಿಂದ್ರಿ ಮದ್ಯಾನ.
ತಿಂದೆ ಇಲ್ಲಾ ನೋಡಿ ಸ್ವಲ್ಪ ಕೆಲ್ಸ ಇತ್ತು ಅಂತ ಹೇಳಿ. ಬಿಟ್ಟಿದ್ವಿ ಅದಿಕ್ಕೆ. ಬಿಟ್ಟಿದ್ವಿ ಅಲ್ವಾ ಮತ್ತೆ ಅದು ಇವಾಗ ಹೊಟ್ಟೆ ನೋಯ್ತಿದೆ ನೋಡಿ
ಹಾ. ಚಾ ಏನಾದ್ರು ಕುಡೀರಿ ಈಗ.
ನೋಯ್ತಿದೆ ಅನ್ನಿಸ್ತಿದೆ ನಂಗೆ
ಹೌದಾ. ಅಂದ್ರೆ ಮದ್ಯಾನದ ವರ್ಗು ಏನು ತಿಂದಿರಲ್ವಲ್ಲ ಖಾಲಿ ಹೊಟ್ಟೇಲಿ ಇರುತ್ತೆ.
ಮತ್ತೆ ಇನ್ನೇನು ಸಮಾಚಾರ ನಾನು ಅನ್ನ ಮ ಮತ್ತೆ ಟೊಮೆಟೊ ಗೊಜ್ಜು ತಿಂದೆ.
ದಾಮ.
ಹ್ಮ್. ನಂಗೆ ಊಟ ಮಾಡಿಲ್ಲ ಅಂದ್ರೆ ಮದ್ಲಲ್ಲಿ ಏನು ಓಡೋದೇ ಇಲ್ಲ.
ಹಾ ಪರೀಕ್ಷೆ ಬರೇ ಬರೀಬೇಕಲ್ವ್.
ಹ್ಮ್ ಅದಕ್ಕೆ
ಹ್ಮ್ ಹೇಳಿ.
ಮತ್ತ ಇನ್ನೇನು ಇಲ್ಲ. ನೀವೆಲ್ಲೂ ಪ್ರವಾಸ ಏನು ಹೋಗಿಲ್. ವಾ
ಎಲ್ಲಾ ಎಲ್ಲಿ ಹೋಗಿಲ್ಲ. ನೀವು ಹೋಗಿದ್ರಾ.
ನಾವು ಹೋಗಿಲ್ಲ ಎಲ್ಲಿ ಅವ್ರ್. ನಾ ಕರದ್ರೆ ಬರೋದೇ ಇಲ್ಲ ಅಂತಾರೆ ಎಲ್ಲಿಗುನು.
ಹೌದಾ
ಹ್ಮ್
ಎಲ್ಲಿಗೆ ಹೋಗ್ಬೇಕಂತ ಅನ್ಕೊಂಡಿದ್ರಿ ನೀವು. ಏನ್ ಎಲ್ಲಿಗ್ ಹೋಗ್ಬೇಕಂತ ಅನ್ಕೊಂಡಿದ್ರಿ.
ಎಲ್ಲಿಗೆ ಅಂತ್ ಅವ್ರ್ ಬಂದ್ರೆ ಸಾಕು ಎಲ್ಲಿಗಾದರೂ ಹೋಗೋದೇ. ಇದೆ ಊರಿಗೆ ಹೋಗಬೇಕು ಅಂತ ಏನ ಇಲ್. ಇಲ್ಲಾ
ಹಹ್ ಹ್ಮ್ಮ್ ಎಲ್ಲಿ. ಬೆಳಿಗ್ಗೆ ಏನ್ ತಿಂದಿದ್ರಿ.
ಬೆಳಿಗ್ಗೆ ಚಿತ್ರಾನ್ನ ತಿಂದೆ.
ದಿನಾ ಚಿತ್ರಾನ್ನ ತಿಂದಿದಿವಿ ನೋಡಿ.
ಹೌದಾ ಹ್ ಹ ಆದ್ರೆ ನಮೂದ್ ಬಿಡಿ ಹಾಸ್ಟೆಲ್ ಚಿತ್ರಾನ್ನ ಅದು ಹೇಳೋಕೆ ಒಂದತರಾ ಇರುತ್ತೆ.
ಆದ್ರು ತಿಂದಿದ್ದರೆ ಅಲ್ವಾ.
ಮತ್ತೆ ಇನ್ನ ಏನು.
ಚಿತ್ರಾನ್ನ ಮಾಡಕ್ ಬರುತ್ತಾ.
ಏನು
ಚಿತ್ರಾನ್ನ ಮಾಡಕ್ಕೆ ಬರುತ್ತ ಆ ನಿಮಗೆ.
ಚಿತ್ರಾನ್ನನೇ ಎಲ್ಲಾ ಮಾಡಕ್ಕೆ ಬರಲ್ಲ ಅಡುಗೆ ಎಲ್ಲಾ ಬರಲ್ಲ.
ಏನು ಬರಲ್ವಾ.
ಇಲ್ಲ ಮಾಡಿದ್ರೆ ತಿಂತೀವಿ ಅಷ್ಟೇ. ಮಾಡಕೆಲ್ಲ ಬರಲ್ಲ. ನಿನಗೆ ಬರುತ್ತಾ.
ನನಗೆ ಬರುತ್ತೆ.
ಹಲೋ
ಆ ನಮುಗ್ ಬರುತ್ತೆ ನೋಡಿ ಮಾಡಕ್ಕೆ ಹೇ ತಿನ್ನಕ್. ಹೇ ಎವರುತ್ತೆ.
ಹಾ ನಿಮ್ ಕಡೆ ಮುದ್ದೆ ಯಲ್ಲಾ ಮಾಡ್ತಾರಾ.
ಹಾ ಮಾಡ್ತಾರೆ ರಾತ್ರಿ ಸಮಯದಲ್ಲಿ ಮಾಡ್ತಾರೆ ನಮ್ಗೆ. ಕಡೆ ಮುದ್ದೆ ಜಾಸ್ತಿ ನಾವ್ ರಾತ್ರಿ ತಿನ್ನೋದು.
ರೊಟ್ಟಿ ಮಾಡ್ತಾರಾ.
ಬೆಳಗ್ಗೆ ಮಧ್ಯಾನ ಅದೆಲ್ಲ ತಿಂತೀವಿ.
ಹೌದಾ ನಮ್ ಕಡೆ ಮುದ್ದೆ ಮಾತ್ರ ಮಾಡ್ ಅರೆ ರೊಟ್ಟಿಯಲ್ಲಾ ಮಾಡೋದೆ ಇಲ್ಲಾ ಆದ್ರೆ ನಂಗ್ ರೊಟ್ಟಿ ಅಂದ್ರೆ ಇಷ್ಟ.
ಹೌದ ನೀವ್ ಅಷ್ಟೊಂದ್ ಇಷ್ಟಾ ಪಡ್ತೀರಾ.
ಹಾ ನಾನು ಇಲ್ಲಿ ಹಾಸ್ಟೆಲಲ್ಲಿ ಇರ್ತೀನಿ ಇಲ್ಲ ನಮ್ ಕಡೆನೆ ಮಾಡಲ್ಲ ಅದು ಮ ಬರೀ ರಾ ಮುದ್ದೆ ಮಾತ್ರ ಮಾಡ್ತಾರೆ
ಓ ಹಂಗೆ
ಹು ನಾನು ಹಾಸ್ಟೆಲ್ ಇರ್ಬೇಕ್ ರೆ ಹೇಳ್ತಿಯರ್ ತಂದ ಕೊಡ್ತಾರೆ ಚೆನ್ನಾಗಿರುತ್ತೆ ಅದೆಲ್ಲ.
ಹ್ಮ್ಮ್ ಓ
ಹ್ಮ್ಮ್ ಇದು ನಿಮ್ಗೆ ಚಿತ್ರಾನ್ನ ಮಾಡಕ್ ಬರುತಲ್ವಾ ಹೇಳಿ ಕೊಡಿ ನಾನು ಮಾಡ್ತೀನಿ ಮನೇಯಲ್ಲಿ
ಹ್ಮ್ಮ್ ಹಾ ಹಾ ಇದು ಪ ನ ತಗೊಂಡ್ ತಗೋಬೇಕು ಅದು ಅದನ್ ತಗೊಂಡು ಅದ್ರಲ್ಲಿ ಸಾಸ್ವೆ ಜಿರ್ಗೆ ಎಲ್ಲಾ ತಗೊಂ ತಗೊಂಡ್ ಸೈಡಲ್ ಇಟ್ಕೊಂಡು ಇರ್ಬೇಕು. ಅದ ಆದ್ಮೇಲೆ ಸೊ ಅದ್ ಬಾಡ್ಲಿ ಸ್ವಲ್ಪ ಬಿಸಿ ಮಾಡಕ್ ಇಡಬೇಕು ಅದಿಟ್ಟು ಎಣ್ಣೆ ಹಾಕಿ ಅದ್ರಲ್ಲಿ ಸ್ವಲ್ಪ ಬಿಸಿ ಆದ್ಮೇಲೆ ಸಾಸ್ವೆ ಜಿರ್ಗೆ ಕರ್ಬೆವು ಅದೆಲ್ಲ ಹಾಕ್ಬೇಕು ಸ್ವಲ್ಪ ಅದ ಸೌಂಡ್ ಬರ್ಬೇಕು ಚಟಪಟ ಅಂತ ಹೇಳಿ ಅದಾದ್ಮೇಲೆ. ಶ ಶೇಂಗಾ ಗೊತ್ತಾ ನಿಮ್ ಏ.
ಹಾ ಶೇಂಗಾ ಗೊತ್ತು ಅದೇ ಕಲ್ಲೆ ಬೀಜ
ಹ ಹಾ ಅದನ್ ತಗೊಂಡು ಅದ ಹಾಕ್ಬೇಕು ಸ್ವಲ್ಪ ಅದ್ ಕೆಂಪತ್ತೋವರ್ಗೂ ಬಿಡ್ಬೇಕು. ಅದು ಆದ್ಮೇಲೆ ಆ ಇದು ಮೆಣಸಿನಕಾಯಿ ಟಮಟ ಹಣ್ಣು ಅದೆಲ್ಲ ಹಚ್ಚಿರ್ತಿರಲ್ವ ಅದೆಲ್ಲಾ ಹಾಕಿ ಸ್ವಲ್ಪ ಬೇಯಕ್ ಬಿಡ್ಬೇಕು ಬೇಯ್ಯಾಾಕ್ ಬಿಟ್ಟ್ಮೇಲೆ ಅಣ ಹಾಕಿ ಇನ್ನ ಸ್ವಲ್ಪ ತುಪ್ಪ ಹಾಕಿ ಬಿಟ್ಬಿಟ್ರೆ ಮುಗಿತು ಹುಳಿ ರೆಡಿ ಆಗುತ್ತೆ ಆಮೇಲೆ ಮತ್ತೆ ಅನ್ನ ಮಾಡ್ಬೇಕು ಅ ನ್ನ ಅನ್ನ ಕದ್ನ ಹಾಕೊಂಡ್ ಕಲ್ಸಂಗಿದ್ರೆ ಕಲ್ಸ್ಬೋದು
ಹೌದಾ ಇಷ್ಟ ಐಟಮ್ ಅಷ್ಟು ಸುಲಭವಾಗಿದ್ಯಾ
ಹಾ ಅಷ್ಟೇ ಇರೋದ ನೋಡಿ ನೀವು ಸುಮ್ಮನೆ ಮಾಡಲ್ಲ ಮಾಡ ಬರಲ್ಲ ಅಂತಿದ್ದೀರಾ
ಹ್ಮ್ ನಾನ್ ಮನೆಗ್ ಹೋಗಿ ಮಾಡ್ತೀನಿ ಇದೆಲ್ಲ
ಹಾ ಮಾಡೊಂಡಸಲ್ಲ ಹ್ಮ
ಮತ್ತೆ ಇನ್ನೇನು ಸಮಾಚಾರ
ಹನ್ ಮಾಡಿ ಹೇಳ್ಬೇಕು
ಹಲೋ
ಏನಿಲ್ಲ ನೋಡಿ ಹೇಳ್ಬೇಕು
ನಿಮ್ ಕಡೆ ಹಸು ಎಲ್ಲ ಮೇಯಿಸ್ತಾರ
ಹಾ ಬೇಯಿಸ್ತಾರೆ ಅಲ್ವಾ ಇಷ್ಟೊಂದ್ ಇದಾವೆ ಹಸುಗಳು
ಹ್ಮ ಹಸು ಎಮ್ಮೆ ಮೇಕೆ ಕುರಿ ಎಲ್ಲಾ ಇದ್ಯಾ
ಹ ಎಲ್ಲಾ ಇದ್ದಾವ ಅಂದ್ರೆ ನಮ್ಮ ಮನೇಲಿಲ್ಲ
ಹಾ ಹಾ ನಮ್ಮ ಮನಲ್ಲಂತೂ ಎರಡ್ ಹಸು ಎರಡೆ ಎಮ್ಮೆ ಎಲ್ಲ ಇದ್ದಾವೆ.
ಓ ಅಸ್ಟೊಂದು ಇದಿರಾ ಅಸ್ಟೊಂದು ಇದಾವ
ಹಾ ಇದೆ ಕುರಿನೂ ಇದೆ ಮೇಕೆನುೂ ಇದೆ
ಹ ಬಾರಿ ಬಿಡಿ
ಹ್ಮ್
ಅದೆಲ್ಲಾ ನೀವೇ ನೋಡ್ಕೋತೀರಾ ಏನು ಮನೇಲಿ ನೋಡ್ಕೋತಾರ
ನನ್ ಅದ್ರ ತಂಟೆಗೆ ಹೋಗಲ್ಲ ಬಿಡಿ
ಈ ಮಂಗ ಈ ಮಂಗ ಹ್ಮ್ ನೋಡ್ಕೊತಾ ಹೋಡ್ತ ಹೋಗುತ್ತೆ ನಿಮ್ಗೆ
ಹಲೋ
ಕೇಳಿಸ್ತಾ ನಿಮ್ಗೆ
ಇಲ್ಲಾ
ಕೇಳಿಸ್ತಾ ಇಲ್ಲ ಆನೊಂದು ಕೇಳಿಸ್ತಿದೆನಾ
ಹ ಕೇಳಿಸತಿಲ್ಲ ಅನ್ನೋದ್ ಕೇಳಿಸ್ತಿದೆ ಅದಕ್ ಮುಂಚೆ ಮಾತಾಡಿದ ಕೇಳಸಿಲ್ಲ
ಹಾ ಇಲ್ ಮಂಗ ಇದ್ದಾವೆ ಓಡ ಹೋಗ್ತಿದಾವೆ ಅಂತ ಹೇಳ್ದ ನಾನು
ಮಂಗನಾ ನಿಮ ಮಾತ್ ಕೆೇಳಕ್ ಬರ್ತಿದಾವೆ ನೋಡಿ ಅವು
ಹೌದ ಈ ಹಂಗೇನಿಲ್ಲಾ ನೀ ಒಳ್ಳೆ ಹೇಳ ನೋಡಿ
ಹ್ಮ ನಿಮ್ಗೆ ಯಾವ ದೇವರತ್ರೆ ಇಷ್. ಟ ಎಲ್ಲ
ಬೇರು ಹಂಗೇ ಎಲ್ಲಾ ಅಂದ್ರೆ ಮನೆದೇವರು ಅಷ್ಟು ನೆನ್ಪಿಲ್ಲ
ಹಾ ಅ
ಯಂಗೆ.
ನಮ್ಗೆ ರಾಘವೇಂದ್ರ ಸ್ವಾಮಿ ಅಂದ್ರ ಇಷ್ಟ
ಹ್ಮ
ಹ ಹ್ಮ್
ಆಯ್ತು ಹೋಗ್ ಬಂದು
ಎಲ್ಲಿಗೆ
ಹೌದು ರಾಘವೇಂದ್ರ ಸಾಂಗತ್ರ
ಹೋಗಿ ಒನ್ ಸಿಕ್ಸ್ ಮಂತ್ಸ್ ಆಯ್ತು
ಹ್ಮ್ ಹಾ
ಆರ್ತಿ ಅಚ್ಚೆ ಹೋಗ್ಬಂಡಿದೇ.
ಹಾ
ಚೆನ್ನಾಗಿದೆ ಅದು ದೇವಸ್ಥಾನ ಎಲ್ಲ ಗುರುವಾರ ಮತ್ಲಂತೂ ಅದು ಫುಲ್ ತುಂಬ ಹೋಗಿರ್ತಾರ ಜನ ಕಾಲ್ ಇಡೋದಕ್ಕೂ ಜಾಗ ಇರಲ್ಲ
ಗುರ್ಬಾರನ ಹೋಗ್ ಬಂದ ಮಾರ
ಗುರುವಾರ ಹೋಗಿರ್ಲಿಲ್ಲ ನಾವು
ಅಂದ್ರೆ ನೀವು ಮತ್ತೆ ಹೇಗೆ ಹೇಳ್ತರ ನೀರಜ ಇ ತುಂಬಾ ಜನ ತುಂಬಾ ಜಾಸ್ತಿ ಜನ ಇರ್ತಾರೆ ಅಂತ ಗುರುವಾರಾನೇ ಹೇಗ್ ಹೇಳ್ತೀರಾ
ಅಂದ್ರೆ ಅದು ರಾಘವೇಂದ್ರ ಸ್ವಾಮಿ ಅಂದ್ರೆ ಗುರ್ವಾರ್. ಶ ವಾರಾಲ್ವಾ ಹ ಆ ಟೈಮಲ್ಲೇ ಚೆನ್ನಾಗಿರುತ್ತೆ ಅಂತಾನೇ ಬರ್ತಾರೆ ಜನ ಜಾಸ್ತಿ ಎಷ್ಟೇ ರಶ್ ಇದ್ರರು ಬರ್ತಾರೆ ಆದ್ರೆ ನಾವು ಹಂಗಿಲ್ಲ ನಾವು ಬೇರೆ ದಿನ ಹೋಗಿದ್ವಿ ದರ್ಶನ ಎಲ್ಲಾ ಆರಾಮಾಗಿ ಮಾಡ್. ಕುಮರಬೇಕಲ್ದ
ಹ್ಮ ಹ್ಮ ಹ ನೀವು ಒಂದೇ ದಿನದಲ್ಲಿ ಹೋಗ್ ಬರ್ತೀರಾ
ಒಂದ್ ದಿನ ಇಲ್ಲ ಎರಡು ದಿನ ಬೇಕಾಗುತ್ತೆ
ಅವ ಅಲ್ಲೇ ಉಳ್ಕೋತೀರಾ ಅಂತ ಆಯ್ತು ಅವಂಗಂದ
ಹಾ ಒಂದ್ ದಿನ ಅಲ್ಲೇ ಉಳ್ಕೊತೀವಿ
ಹ್ಮ ಹ
ಹ್ಮ
ನಾವು ಹೋಗ್ ಬಂದಿದ್ದೀವಿ ಅಲ್ಲಿ
ಹೌದಾ
ಮೂರ್ ಸರಿನ ಹೋಗ್ ಬಂದಿದ್ದೀನ ನಾನು ಆದ್ರೆ ಅಷ್ಟೊಂದ ಅಂದ್ರೆ ಇಷ್ಟ ಅಂತ ಏನಿಲ್ಲ ಸುಮ್ನೆ ಹ್ಮ್
ಹ್ಮ
ಚೆನ್ನಾಗಿ ಅಲ್ಲಿ ನದಿ ದೇವರು ಅಲ್ಲೆಲ್ಲಾ ಬೃಂದಾವನದ ಥರ ಇದೆ ಅದು
ಹಾ ಅದ ಅರ್ಕೊಂಡ್ರಿ ಮತ್ತೆ ಮಾಡ್ತವಿ ನಿಮಗೆ.
ಮತ್ತ ಇನ್ನೇನ ಶ ಅವರು
ನಿಲ್ಲ ಸರಿ ತಗೊಳ್ಳಿ ನ ಮತ್ತೆ ನಮ್ ಕರೆ ಮಾಡ್ತೀನಿ
ಹ್ಮ್
ಹ್ಮ್
ಹಲೋ
ಸರೆ ಕರ್ತರ್ಸ್ರಿ ನೀವೇ
ಹಲೋ
ನೀವೇ ಮಾಡಿ ನೀವೇ ಕಟ್ ಮಾಡಿ